ಹಲೋ ಹ ಆಯ್ ನೋಡ್ರಿ ನಿಮ್ದ್ರಿ
ಹಾ ಹಾಗೇದ್ ನೋಡ್ರಿ
ಹ್ಮ್ ಏನ್ ಮಾಡಕತ್ತರಿ ಆ ಬಂದೇ ನೋಡ್ರಿ ಊರಿ. ಹ ಜಂದಿನ ಬಂದರಿ ಮತ್ತೆ ನಾಳೆ ಬೆಳಗ್ಗೆ ಸ್ಕೂಲ್ ಹೋಗ್ಬೇಕಲ್ಲ ಹ್ಮ್
ಹೌದ್ರಿ ಮಕ್ಕಾಟ್ರನ್ ಹುಡುಗರು
ಹುಡುಗುರು ಮಕ್ಕೊಂಡಾರ ನೋಡ್ರಿ ಹ್ಮ್ ಹ್ಮ್ ನೀವೇನ್ ಮಾಡಕತ್ತರ ಹ್ಮ ಮಳೆ ಇಲ್ಲಾರೀ
ಹ್ಮ್ ಹ್ಮ್ ಈ ಕಡೆ ಸ್ವಲ್ಪ ಅದಂಗ ಇ ಆಯ್ತು ಹೋಗ ಬಿಡ್ತ್ರಿ ಮತ್ತ
ಹ್ಮ್
ಹ್ಮ್ ಹನ್ ಏನ್ ಸ್ಪೆಷಲ್ ಮಾಡಿದ್ದೀರಿ ನಿಮ್ಮ ಅಮ್ಮ ನಿಮ್ಮಮ್ಮಿ ಮನೇಲಿ ಏನ ತಗೊಂಬಂದಿದ್ರ ನ
ಈ ಏನ್ ತಂದಿಲ್ರಿ ಎಂಟ ದಿನಕ್ಕ ಮೂವತ್ತ ಯಾವಾಗಾರ ಆಗದ್ರೆ ಇದೆಲ ಇರ್ತದೆ ಮಗನಂಗ ಅಲ್ಲೇ ಬಿಟ್ಟಿನಲ್ರರಿ ನೀ ವಾರಕ್ಕ ಒಂದ್ಸರ್ ಹೋಗಿ ಮಾತಾಡ್ಸ ಬರ್ತೀನಿ ಹ್ಮ್
ಹ ಹೌದ್ರಿ
ಅತ್ತರಿ
ಹಳಲ್ಲನ್ರರಿ ಹುಡುಗ ಇರ್ತನ್ರಿ ಅಳಲ್ಲ ಹಳದದತ್ ಏನ್ ಮಾಡಲ್ಲಲ್ರರಿ
ಏನ್ ಮಾಡಲ್ರಿ ಅಳಲ್ಲ ನೆನ್ಸದೆೇ ಎಲ್ಲ ಅವ ನಮ್ಗ ಅವ ನಾವ್ ಸಣ್ಣ ಅವ ನಾ ಬಿ ಎಡ್ ಮಾಡ್ದಾಗೆ ಬಿಟ್ಟು ಬಿಟ್ಟು ಹೋಗತಿದ್ದೆ ಅವನಿಗೆ ಹ ಅಲ್ಲೇ ಅವಾಗಿಂದಾನೇ ರೂಢಿಯಾದ್ರೆ ಅವ್ನಿಿಗೆ ಹ್ಮ್
ಅದೇ ಅಂಟೇನ್ರಿ ಯಾಕಂದ್ರ ಹುಡುಗುರುನ ಸಣ್ಣ ಗೊತ್ತಿರಲ್ಲಾ
ಹ್ಮ ಇರಲ್ರಿ ಈಗನು ಮಗಳ ಇರಲ್ಲ ಮತ್ತ
ಹ್ಮ್ ಹ್ಮ್
ಹ್ಮ್ ಅವ ಇರ್ತಾರ ಈಕ ಹ್ಮ್ ಅವನಿಗೆ ಅವ್ನಿಗನ್ನ ಫಸ್ಟ್ ಸಲಾ ಟಿಇಟಿ ಎಕ್ಸಾಮ್ ಬರ್ದಿದ್ದೆ ಇನ್ನ ಐದು ತಿಂಗಳದಾವ ಇದ ಇದ್ದ ನೋಡ್ರಿ ಅವಾಗೆ ಬಿಟ್ಟು ಹೋಗಿದ್ದಿ ಬಿಟ್ಟು ಹೋಗಿದ್ದು ಅವಾಗಿಂದನೆ ಸ್ವಲ್ಪ ರೂಢಿ ಆದ್ರಿ ಅವನಿಿಗೆ ಮೊದ್ಲಿ ಇಂತಾನೂ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಅದೇ ಅಂತೇನ್ ರೀ ಮತ್ತೆ ಹೆಂಗ ರೂಡಿಿ ಇರ್ತವ ಅಂತ
ಹ್ಮ್ ಸಣ್ಣವರಿದ್ದಾಗ ಸ್ವಲ್ಪ ಬಿಟ್ರೆ ರೂಡಿರ್ತಾವ್ರಿ ಹುಡುಗರಿಗಿ ಕೆಲವೊಂದು ಇರಲ್ರಿ ಇಗ್ನು ಮತ್ತ ಮೊನ್ನೆ ಹ್ಮ್ ಬ್ಯಾಸಗಿ ಆಗ್ ಕರ್ಕೊಂಡ್ ಬಂದಿದ್ದೆ ಒಂದ್ ಎಂಟೊತ್ತಿನ ದಿನ ಇದ್ದ ಆಯ್ತ ರೂಢಿ ಆಯ್ತಲ್ಲ ಈ ಕಡೆ ಇದ್ದ ಈಗ ರೂಡಿ ಆಯ್ತಲ್ಲ ಹೋಗಕ್ ವಲ್ಲಾ ಅನೋಕತಿದ್ದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಊರಿಗ್ ಹೋಗ್ಲಕ್ಕ ಮತ್ತೆ ನಮ್ಮ ಅಮ್ಮನ ಬಂದ ಗಾಡಿ ಕೊಡಸ್ತೀನಿ ಅದ ಕೊಡಸ್ತೀನ ಅಡಿ ಅಂತೇಳಿ ಸಮಾದನ ಮಾಡಿ ಬೇಸ್ ಕರ್ಕೊಂಡ ಹೋಗ್ಯ ಇಲ್ಲಿದ್ರೆ ಹುಡುಗ ತಗೊಂಡ ಮಾಡದು ಇಬರು ಆತಾರಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ಕೂಲೆಲ್ಲ ಆಗಲ್ಲಂತ ಮಾಡ್ರಿ ಇಲ್ಲ ಬಿಡಲ್ಲ ಅಂತ ಆದರು
ಹೌದ್ರೀ ಹಚ್ಚಿದ್ರೇನ್ ರೇಣುಕಾ ಅಕ್ಕರು ಅವರು ಯಾರನ
ಹ್ಮ ಹಚ್ಚಿದ್ರಿ ಮಧ್ಯಾಹ್ನ ಹಚ್ಚಿದ್ದೆ
ಹ್ಮ್ ಹ್ಮ್
ಅವಗಿ ಅಷ್ಟೆ ಮಾತಾಡಿದ್ರ ಇವತ್ ಸಂಡೆ ಎಲ್ಲ ಏನಾದಾರರು ಬಿಸಿಿ ಇರ್ತಾರಂತ ನಾನು ಹಚ್ಚಕ್ ಹೋಗಿಲ್ಲ ನಾನು ನಾನು ಬಿಸಿನೇ ಇದ್ದಲ್ಲ
ಹೌದ್ರಿ
ಬಾಳ ಗಾಳಿ ಅದು ಬಾಳ ಬಿಟ್ಟತ್ ನೋಡ್ರಿ ಇವತ್ತು
ಆ ರೀ
ಗಾಳಿ ಭಾಳ ಬಿಟ್ಟು ಅಂದೇ
ಹೌದೌಹೌದ ರೀ ಗಾಳಿ ಎಲ್ಲಾ ಕಡೆ ಐತೆ
ವಟ ಗಾಡಿ ಮೇಲ್ ಬರಕತಿ ನಾವ ಒಟ್ಟ ಗಾಡಿನ ಕಂಟ್ರೋಲ್ ಆಗುವಲ್ಲ ಅಷ್ಟು ಗಾಳಿ ಬಿಟ್ಬಿಟ್ಟದ
ಮಷ್ಯರೇ ಮನುಷ್ಯರ ಗಾಳಿಗೆ ಹೆಗರ್ಕೊಂಡ್ ಹೋಗಂಗಿವಿ ಈ ಮತ್ತ ಗಾಡಿಮೆಗ್ ಗಾಳಿ ಹೆಂಗಿರುತ್ತ
ನೋವ್ ಬಂದ್ರರು ಅಷ್ಟ ಇತ್ತೇನಾ
ಹ್ಮ್ ಹ್ಮ್ ಜಗುತ್ ರೀ ಮತ್ ಗಾಳಿ ಹಿಂದಕ್ಕ ಮುಂದಕ್
ಹ್ಮ್ ಹಿಂದಕ್ ಹೋಗ್ಬಿಡ್ತದ ಒಲ್ಲಾ ನಮ್ಗೆ ಬ್ಯಾಲೆನ್ಸ್ ಸಿಗಲಾಗಿತ್ತದ
ಹೌದೌದೌದುೌ ಹಂಗೆ ಆತ್ರರಿ ಮತ್ತ
ನೀವು ಹೋಗಬೇಕೇನು ನಾಳೆ ಸಾಲಿಗ
ಹೋಗಕ್ರೀ ಇಲ್ಲಿ ನಮ್ ಊರಾಗ್ ಇನಿ ರೀ ಮುಂಜಾನೆ ಜಲ್ದಿನ ಹೋಗ್ಬೇಕಕ್ ಅರುವರೆ ಅಂಗೇ ಮುಂಜಾನೆ ನಷ್ಟ ಮುಗಸತೇನ್ರಿ ನಾಳೆ
ಹ್ಮ್ ಹ್ಮ್ ಆರುವರಿಗೆ ರೀ
ಹುನ್ ರೀ ಅರುವರಿಗ್ ಏಳುಕಂಗ್ ಹೋಗ್ತೀನ್ರೀ
ಹಾ ಅಲ್ಲಿಂದ ದೂರದೇಏನ್ರಿ ಸ್ಕೂಲ್
ನಾ ಇಲ್ಲಿ ಬೇರೆ ಕಡೆ ಬಂದೇನರೀ ನಮ್ಮೂಊರಿಗೆ ಬಂದೇನ್ರೀ ಕೆಂಬಾವಿ ದಾಟಿ ಹ್ಮ್ ಬಟ್ ಇಲ್ಲಿಂದ ಅಲ್ಲಿ ಚಾಮನಾಳ ಹೋಗ್ಬೇಕು ಅಲರಿ
ಚಾಮನಾಳಕ್ ಹೋಗ್ಬೇಕಬೇಕೇನ್ರೀ ಈ ಕಡೆ ಹೌದೌದು
ಹ್ಮ್
ಅಲ್ಲಿ ನಿಮ್ ಮನೆಯಿಂದ ಸಾಲಿಗ್ ಹತ್ರನೇ ಆಗತದೆ ನಾ ಹೋಗಕ್
ಹ್ಮ ಅಲ್ಲೇ ಒಂದ್ ಕಿಲೋಮೀಟರ್ ಆತರಿ
ಹ್ಮ್ ಹ್ಮ
ಮನೆಯಿಂದ ಸಾಲಿರಿ ಹ್ಮ ಇಲ್ರಿ ಹೆಂಗಂದ್ರೀ ಈಗ ನಮ್ಮೂಊರು ಯರದು ಈಗ ಹೆಂಗ ಸುರ್ಪುರ್ ಈ ಕಡೆ ಹೆಂಗ್ ಕೃಷ್ಣ ಅವ ಎಲ್ಲಾ ಅವಲ್ರಿ ಹಳ್ಳಿಗಳು ಹಂಗ ಆರು ಕಿಲೋಮೀಟರ್ ಐ್ತ ಕಿಲೋಮೀಟರ್ ಹದಕ ನಮ ನಾ ಎಲ್ಲಿ ಗೆಸ್ಟ್ ಮಾಡಲ್ಲಸಂದು ಚಾಮಳಕ
ಹ್ಮ್ ಅಲ್ಲಿಂದ ಹ್ಮ್ ದೂರ ಆತ ಮತ್ತೆ ಹೆಂಗ ದಿನ ಆಟೋಕ್ ಹತರನಾ
ಹಂಗ ರೀ
ದಿನ ಆಟೋಕ್ ಹೋತ್ನಾ
ಆಟೋಕೋ ಬ
ನಾನು ಹೋದ್ ವರ್ಷ ಅಲ್ಲಿ ತಿಂತಣೆಗ ಮಾಡ್ತಿದ್ದೆ ಅಲ್ಲಿಂದ ಹ ರಾಸಿಗೆ ಹೋಗಿ ಎಳ್ದ ಒಳಗ ಆಟ ಹೋಗ್ಬಕ್ ಮತ್ತ
ಇವ್ ಕೊಡ್ತೀನ ಅಂತರಿ ಎಷ್ಟ ಕೊಡ್ತಾರನ್ ಗೊತ್ತಿಲ್ಲ ಟೀ ಎ ಕೊಡ್ತೀನ್ ಅಂತರ ನಾ ನಲ್ವತ್ ರೂಪಾಯಿ ಕೊಡತ್ ತಿ ಹೇಳೇನ್
ಒಂದು ಹೋಗಾಗ ಇಪ್ಪತ್ತು ಬರಾಗ ಇಪ್ಪತ್ ರೀ ಆಟೋ ಚಾರ್ಜ್
ನಲ್ವತ್ತದು ಜಾಸ್ತಿ ನಾಚ್ಬೇಕ್ರಿ ಇನ್ನೊಂದ್ ಹತಿ ಇಪ್ಪತ್ತು
ಕೊಡ್ಬೇಕಲ್ರಿ
ಸರಿ ಕೊಡ್ತಾರ ಪಸ್ ನೀವ್ ಅಷ್ಟು ಹೇಳಿದ್ರೆ ಇಾಹತ್ ರೂಪಾಯಿ ಕಮ್ಮಿ ಮಾಡ್ತಾರ ಅವರು ನಿಕ್ಕ ಕರೆಕ್ಟ್ ಹೇಳದ್ರೆ ಅದ್ರ ಮತ್ತತ್ಪತ್ತು ರಪಾಯಿ ಕಮ್ಮಿ ಆಡಬದು
ಹ್ಮ್ ನಾ ಹೇಳ್ತೇನ್ಇಷ್ಟ ಆದ್ ಮಾಡ್ತೇನ್ಸರ್ ಇಲ್ಲಾಂದ್ರ ಮಾಡಲ್ಲ ಮದ್ನ ಮಾಡಲ್ದ್ ಬಿಟ್ಟಿದ್ದೆ ಇದು ಇಲ್ಲಿ ಯಾರು ಸಿಗಲ್ಲಗರಮ್ಮ ಮಾಡ ಅನ್ಸಲ ಮಾಡ ತಿನ್ ನಾನು ಅವ್ರೇಏನ್ ಕೊಡ್ಡಿಲ್ಲ ಮಾಡ್ಲ ಅಂದ್ರೆ ಆಗಲಿ ಸರ್ ನಂಗ್ ಮಾಡೋದತ್ತ ಹೇಳ್ಬಿಡ್ತೀನಿ
ಅಷ್ಟ ಅದ್ ಮತ್ನಾ ದಿನಾ ನಲ್ವತ್ಂತ ಅಂದ್ರೆ ಅದೇ ಆಯ್ತಲ್ಲ ಮತ್ ಮ ಸಾವಿರ ಅದೇ ಪ ಹ್ಮ್ ಅದ ಸಂಡೆ ಅದ್ ಒಂದ್ ವೇಳೆ ಇಡ್ಕೊಂಡ್ರಿ ಒಂದ್ ಸಾವಿರಾನೇ ಇಡ್ರಿ ಸಾವಿರ ಒಂದು ಉಳದ ನಾಲ್ಕು ಸಾವಿರ ನಾಕು ಸಾವಿರ ಕಟ್ಟ ಪಡ್ತಾಡವ ಮತ್ತೆ
ಹೋಗ ಬರೋದ ನನ್ ಹೆಂಗಂದ್ರರಿ ಎರಡ್ ತಾಸಸ್ ಅಂದ್ರಿ ಎರಡ್ ತಾಸ ಆಗಲ್ರಿ ನಂದು ಟೈಮ್ ಜಾಸ್ತಿ ಬೇಕಕ್ ಮನಗ ಯೋಗಾ ಕದ ತಾಸ ಹೊಳ ಭರ ಕದ ತಾಸ ಇಲ್ರರಿ ಅಲ್ಲಿದ್ ಎಡ್ ತಾಸ ಮುಟ್ಟೆ ನನಗ್ ಮತ್ ಹೂಗ ಕರ್ದ ತಾಸ ಹೊಳಿ ಬರ ಕರ್ದ ತಾಸತ್ ನನಗ
ಹೌದೌದು
ತಸ್ ನಿಂತು ಕುೂಂತು ಅವ್ರ ನ ಆಟ ಹ ಈಗ ಬಿಡ್ತಾರ ಅವ್ರರೆಲ್ಲಾ ತುಂಬಿ ಗಿಂಬ ಎಲ್ಲಾ ಜನ ಬಂದಾಗ ಬಿಡೋರು
ಬರಾವತಿಗ ಇರ್ತಾವ್ರೀ ಆಟೋ ಅಷ್ಟ ರಾತ್ರಿಗೆ
ಇತ್ತ್ರ ಯಾರವರ ಲಾಸ್ಟ್ ಇತ್ತವರಿ
ಹ್ಮ್ ನೀವು ಜಲ್ದಿ ಆರವರೆಗ್ ಬಂದ್ಬಿಡ್ತರ ನಾ ಹ್ಮ
ಮತ್ ಹೋಗದ ನಾಕವರೆಗೆ ಹೋಗ್ತನ್ರ
ಹ್ಮ್ ಎಲ್ ದಿನ ಆ
ಸ್ಕೂಲ್ ನ ಹೇಳ್ಕೊಂಡಿಲ್ಲ ನಾ ಕುರಿ ಸ್ಕೂಲ್ ಅದ ನಾಕ ಹೋತಿನನ್ರ ನಾಕಕ್ ಹೋದ್ರ ನಾಕುರಿತಾನ ಅಲ್ಲಿ ಚಳ ಇರ್ತಿನಿ ನಾಲ್ಕವರೆಗ ಐದುವರೆ ಆವರೆ ತನ ಆರು ಇಪ್ಪತ್ತು ಆರು ಹತ್ತಕ್ಕ ಹಂಗಗೆ ಬಿ ಬಂದ್ಬಿಡ್ತೇನಿ
ಹೌದಾ ಈ ಸಲ ಹಾಕಿಲ್ರಿ ಇನ್ನಲ್
ಏನ್
ಪೇಮೆಂಟ್ ಹಾಕಿಲ್ಲ ನ ಈ ತಿಂ
ಎರಡು ಮಂತ್ ಸೇರಿ ಹಾಕ್ನಂದ ತೋಗರಿ.
ಎರಡು ಸೆರಿ, ಅದೇ ಅಂದ್ರೆ ನಾನು ಕೇಳ್ದ ಲಕ್ಷ್ಮಿಗೆ ಎರಡು ತಿಂಗಳ್ದ ಸೇರಿ ಹಾಕ್ತಾರತ್ತ. ಂದ್ರ ಮತ್ತ ಕಾಯ್ಬೇಕ ಈ ಇಪ್ಪತ್
ಹ್ಮ್, ಹ್ಮ್ ಬರಂಗ ಅನ್ಕೊತೇನ್ರಿ ಆಟೋ ಚಾರ್ಜ್ ಅದೆಲ್ಲ ಕೊಟ್ರ ಅಂದ್ರೆ, ಈ ತಿಂಗಳ ಈ ತಿಂಗಳು ಸೇರಿ ಹತ್ತು ಸಾವಿ ರೂಪಾಯಿ ಆತ್ ನೋಡ್ರಿ ಎಲ್ಲ ಸೆರಿ.
ಈಗ ಜೂನ್ -ಜೂನ್ನಿಂದ ಹಾಕ್ತೀನ ಅಂತ ಅಂದಾರ ಏನ್
ಇಲ್ರರಿ ಇದು ಜೂನ್ದು ಜುಲೈ ಎರಡು ಸೇರಿ ಹಾಕ್ತಾರಿಗ.
ಆಟೋ ಚಾರ್ಜ್ ಶ್ಯಾಲ್ರಿನೇ ರಿ ಏನ್ ಮಾಡ್ತಾರ ನಾವ ಇನಾ ಈಗ ಸೈನ್ ಮಾಡ್ಕೊಬೇಕಲ್ಲ ಮಾಡ್ಕೊಂಡೆ ಇಲ್ಲ ಅವ್ರಿನ್ನ.
ಹ್ಮ್ ಹ್ಮ್ ಹ್ಮ್
ಟೈನ್ ಸೈನ್ ಮಾಡಸ್ಕೊಂಡ್ರೆ ನಮಗು
ಮತ್ ಸೈನ್ ಮಾಡ್ಸ್ಕೊಂಡ್ರಲ್ರಿಅವಾಗೇ ಮಾಡ್ಸ್ಕೊಂಡ್ರಿ ಅಲ್ಲಿ. ಅಲ್ಲಿದ್ದಾಗೆ ಮಾಡಿದ್ವಿ ನಾವು ಗುಲ್ಬರ್ಗ ದಂಗೆ ಮೀಟಿಂಗದಗೆ ಮಾಡಿದ್ವಿ.
ಅದು ಇದರದ ಸೈನ್ರಿ ಅದು
ಹ್ಮ್, ಹ್ಮ
ಇದು ತಿಂಗಳಟಿ, ಎದಬರಿಬೇಕಲ್ಲ ಅವ್ರು ತಗೊಂಡಿಲ್ಲ ಇನ ಹೇಳೆ ಇಲ್ಲ. ಇನ್ನಾ ಯಾರಿಗೂ ಕೆಲೊಬ್ರಿಗೆ.
ಹ್ಮ್, ಹ್ಮ್, ಹ್ಮ್, ಹ್ಮ್
ಏನ್ ಮಾಡ್ತಾರೇನ್, ಮೇ ಬಿ ಈ ತಿಂಗಳದಗ್ ಮೀಟಿಂಗ್ ದಾಗ ಹೇಳ್ಬೋದ ಅಂತ ನಾನ್ ಅನ್ಕೊಂಡನಿ. ಈಗ ಜುಲೈದಾಗ ಮೀಟಿಂಗ್ ಮಾಡ್ತಾರೇನಾ ಹಾ, ಹೇಳ್ಬಹದು ನಾವ್ ಅವ್ರಗ ಕೇಳ್ಬೇಕಕ್ ಆಟೋದ ಏನಐತ್ರಿ ಅಂತ ಕೇಳ್ಬಕ್ ಅವ್ರಿ ಕರದ್ರ.
ಹ್ಮ್, ಹ್ಮ್, ಹ್ಮ್ ಕೇಳನ್ರೀ ಮೊನ್ನೆ ಅಂದ್ರ ಏನಂದ್ರಿ ಸರು. ಶು ಸಾರ ಹೆಚ್ಚಿಗೆಗಾಗಲ್ಲ ಅಕ್ಕ ಕಮ್ ಆಗಲಕ್ಕ ಇನ್ನ ಹೆಚ್ಚಿಗೆ ಆತದ ತೋಗರಿ. ನಿಮ್ಗ ಏನ್ ಲಾಭಾನೇ ಆತದ ಲುಕ್ಷಣ ಆಗಲ್ಲ ಅಂತಂದರು.
ಹ್ಮ್,
ಅದ ಲಾಭನು ಬ್ಯಾಡ್ರಿ- ಲುಕ್ಷಣ ಬ್ಯಾಡ್ರಿ ಸರ್ ನಮ್ ದ ಸ್ ಅದ ಅಷ್ಟ ಕೊತ್ ನಾ ಅಂದೆ
ಹೌದೌದು,
ಹ್ಮ, ಅದಕ್ಕೆ ಅವರು ಆಯ್ತಷ್ಟ
ಹ್ಮ್,
ಏನ ರಿಪ್ಲ ಮಾಡ್ಲಿಲ್ಲರಿ ಅದಕ್ಕೆ ಸುಮ್ನಾಗಿನ ಆ ನಾನ್. ಒಂದ್ಸಲನೋಡ್ಬೇಕಲ್ಲ ಸುಮ್ಮನೆ ದಡಗನಂಗ ಅನದ್ರಾಗ ಏನ ಇರಲ್ಲ. ಹ
ಹೌದೌದು, ಹ್ಮ್ ಹಾಕ್ತಾರೀ ಮದ್ನ್ ತಾನ ಹೇಳ್ಕೊತಿ ಮತ್ತ ಶಾಪುರ್ದಾಗ. ಟೀ ಕೊಡಲ್ಲ ಅಂತಅಂದ ಸಲಂದ ಇಲ್ಲಯಾರ ಬೇಕ ನಮ್ ಸುರಪುರದಗ, ಶಾಹಾಪುರ್ ಕರ ಇಷ್ಟು ದೂರ್, ದೂರ ಅವ್ರ ಅಲ್ಲಿ ನೂರ ಐವತ್ತು, ಎರಡ್ನೂರ್ ರೂಪಾಯಿ ಕೊಡ್ಬಕ್ ಆಟೋಕ. ಮುಗಿಸಕೊಂಡ್ ಹೋದ್ರೆ, ಸೊ ಬರತ ಅಲ್ಲಿ ಬಾಳ್ ತ್ರಾಸ ಆದ್ರಿಅವ್ರು ಹೆಂಗ ಓತಾರೇನ್ ಗೌರಮ್ಮ ಅವ್ರು. ಗಾಡಿಗಳು ಇರ್ಬೇಕ ಹ್ಮ್, ಗೌರಮ್ಮ ಆಗ್ಲಿ ಆಸ ಸ್ವಪ್ನಂದ ನಂತರು ಬೇ ನೆ
ಹ್ಮ್, ಅವ್ರ್ದು ಬಾಳ್ ಹೈರಾಣ ಅದ್ರೀ ಅಲ್ಲಿಂದಲ್ಲಿ ಹೋಗಕ್, ಅವ್ರಏನ್ ಅಲ್ಯ ಸ್ಕೂಲ್ನಾಗ ಮಾಡ್ತಾರ ಅವ್ರಿಗೆ ಏನ್ ಅಂನಸಲ. ಸ್ಕೂಲ್ನಾಗ ಮಾಡ್ತಾರಲ್ಲ ಹ, ಅದೇ ಸ್ಕೂಲ್ನಾಗ ಮಾಡ್ತ ತಾರಲ್ರಿ ಅವರು ಅವ್ರಗ ಏನ್ ಅನ್ಸಲ್ಲ. ಈಗ ನಾವು ಇಲ್ಲಿ ಶಾಹಪುರಿಂದ ಅಲ್ಲಿ ಬೇನಹಳ್ಳಿ ಕ್ರಾಸಿಗಿ ಅಂದ್ರೆ ಇಪ್ಪತ್ತ ರೂಪಾಯಿ, ಇಪ್ಪತ್ತ ಅಮೌಂಟ್
ಹಾ, ಅಲ್ಲಿಂದ ಇಪ್ಪತ ರೂಪಾಯಿ.
ಒಗಇಪ್ಪತ್ತು ಬರೃ ಇಪ್ಪತ್ತಲಿ, ಹ್ಮ್
ಹ್ಮ
ಹರಾಣ
ಇಲ್ಲನು ಸುಲ್ಪೂರ್ಗೆ ಎಲ್ಲಿ ಹೋದ್ರುನು ಅರವತ್ತು ರೂಪಾಯಿ ಆಟೋಕ್
ಹ್ಮ್ ಹ್ಮ್ಯ
ನೀವು್ ಇಲ್ಲದ ಇಲ್ಲೇ ಹೋರಿ ಆ ಕಡಾರ ಹೋರಿ ಆ ಕಡಾರ ಹೋರಿ ಐವತ್ತುಓದ್ಿದ್ರ ಮೊದ್ಲು ಈಗ ಅರವತ್ತು ಹೋಗಕೆ ಬರೀ ಬರಕ್ಕಲ್ಲ ಮತ್ತ ಅರವತ್ತು ರೂಪಾಯಿ ಹ್ಮ್ ನಾವ್ ಗಾಡಿ ಮೇಲ್ ಬಂದವ್ರರಿಗೆ ಟಿ ಎ ಇಲ್ಲ ಅಂತ ಅಂದ್ರೆ ಗಾಡಿ ಮ್ಯಾಗ ಬರೋವ್ರಿಗೆ ಟಿ ಎ ಇಲ್ಲಂದ್ರ ಅದ ಗಾಡಿಯನ್ ಸುಮ್ಮನೆ ಓಡುತ್ತದೆನೋ ಪೆಟ್ರೋಲ್ ಹಾಕಿದ್ರೆ ಓಡ್ತದೆ ಅಂತ ಅಂದೆ ನಾನು
ಹೌದು ಹೌದು ಹೌದು
ಅಂದ್ರೆ ಆಯ್ತ್ ನೋಡ್ರಿ ಮತ್ ಹಂಗ ಅಂದ್ರ ಕಿಲೋಮೀಟರ್ಲ್ಲಿ ಲೆಕ್ಕದಾಗ ನೋಡಮ್ಮ ಅಂತ ಅಂತ ಅಂದ್ರ
ಹ್ಮ್ ಹ್ಮ್ ಹ್ಮ್ ಹಂಗಗೆನ್ ನೋಡ್ಬೇಕ ಕಿಲೋಮೀಟರ್ ಲೈಕ್ ದಾಗೆ ಕೊಡಬೇಕು ಹಂಗ ಲೆಕ್ಕ ಹಾಕ್ತಾರಲ್ರಿ ಒಂದ್ ಕಿಲೋಮೀಟರ್ ಇವತ್ತು ರೂಪಾಯಿ ಒಂದು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಹಾಕ್ತಾರ್ಲಾಕ್ ಹಿಂಗ ಹಾಕ್ರ ಕೊಟ್ರ ನಡತರಿ ಬೇಕಾಯ್ತ ಹಂಗಮ್ಮಂಗದ ಹೌದ್ರೀ .
ಅದೇನ್ ಕೊಟ್ರರುನು ಒಂದ್ ನಮ್ ಗಿಲ್ಲಿಂದ ಒಂದ್ ನಾಕ್ ಕಿಲೋಮೀಟರ್ ಆತದ ನೋಡ್ರಿ ನಮ್ದುನು.
ಹ್ಮ್
ಅಲ್ರಿ ನಾಲ್ಕು ಕಿಲೋಮೀಟರ್ ಅಂದ್ರೆ ಹೋಗಾಗ ಜಾಸ್ತಿ ಆಐತಲ್ಲ ಮತ್ತ ಒಂದು ಸೈಡ್ದು ನವತ್ತ ಆದ್ರ ಬರ ಸೈಡ್ ದು ಎಂಬತ್ತೈದು. ಇತ್ತಲ್ಲ.
ಹ್ಮ್ ಎಂಬತ್ತು ಆಯ್ತು ನೋಡು ಎಲ್ಲಿ ಕೊಡ್ತಾರ ಅವರು ಬರೇ ಮೂವತ್ ಮೂವತ್ ಕೊಡ್ತಾರ ಅವ್ರ ಅಷ್ಟ. ನಲ್ವತ್ತು ಇನ್ನ ಒಂದ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಮ್ ಲಾಸ್ ಆತ ನೋಡ್ರಿ ಅಷ್ಟೇ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಕೊಟ್ರೆ ಕೊಡ್ಬೋ ಶಿವ್ ಸರ್ ಕೈಯಾಗಿರುತ್ತದೆ ಸರ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕ್ ಅಷ್ಟೇ. ಹ್ಮ ನಾವ್ ಇವ್ರ ಎಷ್ಟೋ ವಾರದ ಹಾಕ್ತಾರ ಅಷ್ಟ ಮ್ಯಾಗ ಸಬ್ಮಿಟ್ ಮಾಡಿರ್ತಾರ. ಅವ್ರ ಸರ್ ಯಾರಿಗೂ ಏನು ಕೇಳಲ್ಲ ಮಹೇಶ್ಸರ್. ನೀ ಎಷ್ಟ ಕೊಟಿರ್ತಾರ ಹಾ ಕರೆಕ್ಟ್. ಕೊಟ ಅವರಿಗೆಲ್ಲಿ ಇಷ್ಟ ಅಮ್ಮ ಅವ್ರ ಕೆಲ್ಸಾನೇ ಮನಾರ್ ಇರ್ತಾವ. ಈವೆಲ್ಲ ಗೋಜೆಯಲ್ಲಿ ಹ ಹಳ್ತಾರ ಅವರು
ಹ್ಮ್
ಫೋನ್ ಬರಕತ್ತದ್ರ ಒಂದು ನಿಮಷ ಹಚ್ತೀನಿ ಹ್ಮ.